ಹಲೋ.
ಹಾ ಹಲೋ.
ಗುರುನಾಥ
ಹಲೋ.
ಹಲೋ ಹಲೋ ಕೆಳಸ್ತಿದೆಯಾ?
ಅಷ್ಟೇ
ಹಲೋ ಹಲೋ.
ಹಲೋ.
ಹಲೋ ಹ
ಹಾ ಕೆಳಸ್ತಿದೆ.
ಆರಾಮಿದ್ದೀರಾ?
ಹಲೋ.
ಹಲೋ.
ಹಲೋ.
ಹ ಹ್ಮ ಕೇಳ್ಸತಿದೆ.
ಆರಾಮ ಇದೀರಾ.
ಹಾ ಆರಾಮಿದೀವಿ ನೀವ ಆರಾಮ ಇದೀರಾ.
ಹಾ ನಾನ ಆರಾಮ ಇದೀನಿ ಯಾಕೆ ನಿಮ್ಮ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಇದೆ. ನಾ.
ಹಾ ಹೌದು ಇಲ್ಲಿ ಜಾಸ್ತಿನೇ ಇದೆ ಜಿಯೋ ಅಲ್ಲ.
ಹೌದಾ ಊಟ ಆಯ್ತ ನಿಮ್ದು. . .
ಹು ಆಯ್ತು ನಿಮ್ದ ಆಯ್ತಾ?
ನಂದ ಆಯ್ತು ಏನ ಮಾಡ್ತಿದ್ದೀರಿ?.
ಸುಮ್ಕೆ ಖಾಲಿ ನೋಡ್ರಿ ಹಂಗೆ ಅಡ್ಡಾಡ್ತಿದೀವಿ ನೀವು.
ಹೌದಾ. ಹ್ಮ್ ನಾನೇನಿಲ್ಲ ಆಚೆ ಬಂದಿದ್ದು ಈಗ ಸ್ನಾಕ್ಸ್ ಆಗೇತ ನಂದು. ಐದು ಐದುವರೆಗ ಹಂಗ ಸ್ನಾಕ್ಸ್ ಮಾಡ್ಕೊಂಡ ಹಂಗ ಆಚೆ ಅಡ್ಡಾಡಕ ಅಂತ ಬಂದಿದ್ದೆ.
ಹೌದಾ.
ನೀವ ಏನ್ ಮಾಡ್ತಿದ್ರಿ ಚಾಯ ಕುಡದಿದ್ರಾ.
ನಾವು ಚಾಯ್ ಕುಡಿಯಕಲ್ಲ ನೀವು.
ಹೌದಾ ಯಾಕೆ ಕುಡಿಯೆಲ್ಲ ಚಾಯ್ ಅಂದ್ರೆ ಚಾಯ ಲವರ್ ಅಲ್ಲ ನೀವು.
ಹಾ ಹಾ ನಮ್ಗೆ ಚಾಯ್ ಚ ಸಣ್ಣ ಹುಡ್ಗಿಯಿಂದ ಇವ್ರೇನು ಕಲ್ಸ ಕೊಟ್ಟಿಲ ನನ್ಗ ಅದಕ್ಕೆ ಇಷ್ಟ ಇಲ್ಲ.
ಹೌದಾ ನನ್ಗೆ ಇಷ್ಟ ಚಾಯ್ ಚಾಯ್ ಇಲ್ಲಾಂದ್ರ ನಡಿಯಕ್. ಕ ಹಾಗಲ್ಲ ನನಗ ಫುಲ್ ತಲಿನೂ ಸುಡತೈತಿ ನನಗ. ಹಾ ನಂದ ಆಯ್ತು.
ಹ್ಮ್ ಏನ ಮಾಡ್ತಿದ್ದೀರಿ ಇನ.
ಏನಿಲ್ಲ ಆಚೆ ಅಡ್ಡಾಡಕತೇನಿ ಸುಮ್ನೆ. ಸ್ವಲ್ಪ ಮನ್ಸ ಬೇಜಾರಾಗಿದೆ ಅದಕ್ಕೆ ಆಚೆ ಬಂದಿದೆ. . ಈಗ ಏನಿಲ್ಲ ಇದೆ ಇದಕ್ಕ ಸುಮ್ನೆ.
ಹ್ಮ ಹ್ಮ್.
ನೀವು ನಿಮ್ಮ ಅಡಗೆ ಮಾಡಕ .
ಅಡಿಗೆ ಹಂಗೆ ಸ್ವಲ್ಪ ಸ್ವಲ್ಪ ಬರ್ತೇತಿ ಅಷ್ಟೇ.
ಹೌದಾ ಸ್ವಲ್ಪ ಸ್ವಲ್ಪ ಏನನ ಕಲ್ತಿದಿರಾ ಅಡಗೆನಲ್ಲಿ.
ಹ ಅನ್ನ ಮಾಡೋದು ಮತ್ತೆ ನಾ ರೈಸ್.
ಪಲ್ಯ ಎಲ್ಲಾ ಮಾಡಕ ಬರ್ತೈತ ನಿಮಗ.
ಪಲ್ಯೆ ಅಷ್ಟೇನ ಬರಕಿಲ್ಲಾ ಆಮ್ಲೆಟ್ ಒಂದು ಸ್ವಲ್ಪ ಸ್ವಲ್ಪ ಏನಾದ್ರು. ಆ ಫಿಂಗರ್ ಚಿ.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
. ಹಲೋ. . .
ಅನ್ಸತ್ತದ.
ಹಲೋ ಕೇೇಳಸ್ತಿಲ್ಲ. .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
ಹೌ ಹ ಹ್ಮ
ಹ
ಹಲೋ ಹಾ ಹ
ಹಲೋ
ಹಾ ಹಲೋ
ಹಾ ಕೆಲ್ಸ್ತಿದೆ ಹೇಳ್ರಿ
ಹಾ ಮತ್ತೇನು ಹೇಳ್ಬೇಕ ನಿಮಗ್ ಬರ್ತೆೇತ ಅಡಿಗೆ ಮಾಡೋದು
ನನಗ್ ಬರ್ತೈತೆ ಹದ ನನಗ್ ಬರ್ತೈತೆ ಅಡಗೆ ಆಲ್ಮೋಸ್ಟ್ ಕಲ್ತಿದೆ ಅಷ್ಟೆ ಜಾಸ್ತಿಯನ್ ಕಲ್ತಿಲ್ಲ
ಹಾ ಹಾ ಹ ಹೌದಾ
ಹ್ಮ್ ಹೌದು ನಿಮ್ ಕಡೆ ಹಬ್ಬಾಗಲ್ಲ ಆಚರಿಸತಾರಾ ಹಾ ನಾನು ಹೋಗಿದ್ದೆ ಪ್ರವಾಸಕ್ ಹೋಗಿದ್ದೆ ನಾನು ತಿರುಪತಿ ಪಾಂಡಿಚೇರಿ ಮಹಾರಾಷ್ಟ್ರ
ಹಾ ಹ ಹ್ಮ
ಪ್ರವಾಸ ಆಗಲ್ಲಾದ್ರು ಹ ಹ
ಹೋಗಿದ್ವಿ ಅಂದ್ರೆ ಜಾಸ್ತಿ ಏನು ಹೋಗಿಲ್ಲ ಇಲ್ಲೇ ಅಂಜನಾದ್ರಿ ಮತ್ತೆ ಅಲ್ಲೇ ಗುಡಿಗಳು ಇರ್ತಾವಲ್ಲಾ ಅಲ್ಲ ಅಲ್ಲಿ ಅಡ್ಡಾಡ್ ಬಂದಿವ್ ಅಷ್ಟೆ
ಹಾ ಅಂಜನಾದ್ರಿ ಅಂದ್ರೆ ಇಲ್ಲಿ ಎ ಬಿ ಸೈಡ್ ಬರ್ತೈತಲ್ಲಾ ಅಂಜನಾದ್ರಿ ಬುಟ
ಹ ಅಂಪಿಸಡು ಹ
ಹೌದಾ ನಾನ ಒಂದ್ಸತಿ ಹೋಗಿದ್ದ ಅಂಜನದ್ರಿ ನಮ್ಗೆಲ್ಲ ತಿರ ಜೊತೆ ಹಾ ನಾನ್ ಹೋಗಿದ್ದೆ ನಮ್ಗೆಳತಿಯ ಜೊತೆ ಬೆಂಗ್ಗಳೂರ್ನಿಂದ ಬಂದಿದ್ವಿ ನಾವು ಅಂದೆ ಅಲ್ಲಿ ಫೇಮಸ್ ಅಂತ ಗ ಗೊತ್ತಿತ್ತು ಹೌದು ಜಾಸ್ತಿ ಚೆನ್ನಾಗಿದೆ ನಾವು ಮುಂಜಾನೆ ಸ್ಟಾರ್ಟ್ ಆಗಿದ್ವಿ ಅಲ್ ಮೇಲ ಹತ್ತಕ ಜಾಸ್ತಿ ಸುಸ್ತ ಆಗೈತಿ ಬಿಸಿಲನಿಂದ
ಹ ವಿರೂಪಾಕ್ಷ ಟೆಂಪಲ್ ಅವೆಲ್ಲಾ ನೋಡಿದ್ದೀರಾ
ಹಾ ನೋಡಿದ್ವಿ ವಿರಕ್ಪಾಕ್ಷಾಗ ಎಲ್ಲ ಹೋಗಿದ್ದ್ ಹಂ ಸೈಡ್ ಎಲ್ಲಾಜಯನಗರ ಎಂಪ ಎಲ್ಲ ನೋಡ್ಕೊಂಡ್ ಬಂದ್ವಿ ಚೆನ್ನಾಗಿದೆ ಆ ಕಡೆ ಎಲ್ಲ ಹ್ಮ ಇಸ್ಟೋರಿಕ್ ಪ್ಲೇಸಸ್ ಎಲ್ಲಾ ನೋಡ್ ಹಕೊಂತ ಬಂದಿದ್ದೆ ನೀವ್ ಹೋಗಿದಿರಾ ವಿರೂಪಾಕ್ಷ ಟೆಂಪಲ್ಗ ಹಂಪಿಗ
ಹಾ ಎಲ್ಲಾ ಹೋಗಿ ಅಡ್ಡಾಡು ಎಲ್ಲಾ ನೋಡ್ಕೊಂಡು ಬಂದಿವವಿ
ಹೌದಾ ಆ ಕಡೆ ಎಲ್ಲ ಹ ಆ ಕಡೆ ಎಲ್ಲ ಚೆನ್ನಾಗಿರ್ತೇತಲ್ಲಾ
ಹಾ ಹೌದು ಎಲ್ಲಾ ಚೆನ್ನಾಗಿರ್ತೈತಿ ಅಲ್ಲಿ ಗುಡಿಯಾಗ ಒಂದು ಲಕ್ಷ್ಮಿ ಅಂತೂ ಇದಿರ್ ಅತಿ ಗೊತ್ತಾ ನಿಮ್ಗೆ
ದು ಲಕ್ಷ್ಮಿ ಆನೆ ಈಗ ಎಲ್ಗೂ ಕರ್ಕೊಂಡ್ ಹೋಗಿದ್ರ ಅಂತ ಬೇರೆಕರ್ ಏನ ಆಗೇತಂತಲ್ಲ ಆನೆ ಲಕ್ಷ್ಮೀ ಆನಿಗ ಯಾವ ಊರಿಗ್ ಕರ್ ಕಕೊಂಡು ಹೋಗಿದ್ರು ನನ್ಗೆ ನ್ಯೂಸ್ ನಲ್ಲಿ ನೋಡಿದ್ದೆ
ಹ ನಾವು ನೋಡಿದ್ವಿ ಬಟ್ ಯಾವ ಊರಂತ ಇನ್ನ ಗೊತ್ತಿಲ್ಲ ನಮಗೂ ಅಷ್ಟು ಡೀಟೇಲ್ ಆಗಿ
ಹ್ಮ ಅದು ನಿನ್ನೆನೋ ಮುಂದೆನೋ ಕರ್ಕೊಂಡು ಹೋಗಿದೆ ಎಷ್ಟು ಬೇಜಾರಾಗಿರ್ಬೋದು ಆ ಜನಗಳಿಗೆಲ್ಲ ಎಷ್ಟು ಖುಷಿನಿಂದ ನೋಡಕ್ ಹೋಗ್ತಾರ ಆ ಲಕ್ಷ್ಮಿನ
ಹೌದು ಇವಾಗ ಹದೇ ಇಲ್ಲ
ಹೌದು ಮತ್ತೆ ವಾಪಸ್ ಬರ್ತದ ಅಂತ ಬಟ್ ಆರಾಮ್ ತಪ್ಪಿದ್ಲಲ್ಲ ಆರಾಮ್ ಆದ್ಮೇಲೆ ಮತ್ತೆ ಕರ್ಕೊ್ ಬರ್ತ
ಕರ್ಕೊಂಡ್ ಬರ್ತಾರ ಹ್ಮ್ ಒಂದ್ ನಾಕ್ ದಿವಸ ಹಂಗ ಆಗುತ್ತ ಅಂತ ಹೇಳಿದ್
ಹೌದು ನಾನು ನ್ಯೂಸ್ ನಲ್ಲಿ ನೋಗಿದ್ದೆ ನನಗು ತುಂಬಾ ಅಲ ಬಂತು ಒಂದೆ ಸತಿ ಇದಕ್ಕಂದ್ರೆ ಜನಗಳೆಲ್ಲಾ ಅಟ್ಯಾಚ್ ಆಗಿರ್ತಾರಲ್ಲ ಆನೆಗ ತುಂಬಾ ಕಷ್ಟ ಆಗುತ್ತಾ
ಹೌದು ನೀವು ತಿರುಪತಿಗ್ ಹೋಗಿರಂತಲ್ಲಿರೆಲ್ಲ ಎಲ್ಲಾ ಚೆನ್ನಾಗಿತ್ತ
ಹಾ ನಾವ್ ತಿರುಪತಿನ ನಾವು ತಿರುಪತಿ ಹೋಗಿದ್ದೀವಿ ನಾವು ಗೆಳತಿರಿ ಹೋಗಿದ್ದೀವಿ
ಹಾ ಹೌದಾ ಅಲ್ಲೆಲ್ಲಾ ಚೆನ್ನಾಗಿರುತ್ತಾ ನಾವ ಯಾವಾಗೂ ಸಣ್ಣ ಹುಡ್ಗಿ ಇದ ತ್ತಾಗ ಹೋಗಿದ್ವಿ ಮತ್ತೇನೋ ಹೋಗೇ ಇಲ್ಲ ಹೋಗ್ಬೇಕಂತ ಪ್ಲಾನ್ ಇದೆ
ಹೌದಾ ನಾನು ನಮ್ ಗೆಲತಿ ಜೊತೆ ಅಂದ್ರೆ ನಮ್ಗ್ ನಾನು ಓದ್ತಿದ್ದೀನಿ ನನಗ ಸುಟ್ಟಿ ಸಿಕ್ವಾಗ ನನಗೆ ಸುಟ್ಟಿ ಸಿ ಕುವಾಗ ನಾನ್ ಹೋಗಿದ್ದೆ ಹೆಂಗ ಅಂದ್ರೆ ನಮ್ ಗೆಲತಿ ಮನೆಗ್ ಹೋಗಿದ್ದೀ ಮೂಳ್ಬಾಗ್ಲೂ ನಮ್ಗೆಲತಿ ಮನೆ ಇರೋದು
ಹಾ
ಅಲ್ಲಿನಿಂದ ಹೋಗಿ ಮತ್ತೆ ಅವ್ರ್ ಮನೆಯಲ್ಲಿ ಸ್ಟೇ ಮಾಡಿ ಮತ್ತೆ ಆ ಕಡೆನಿಂದ ತಿರುಪತಿ ಹೋಗಿದ್ದೆ ಆ ಕಡೆನಿಂದ ಮೂರ್ ತಾಸ್ ಅಷ್ಟೇ
ಹೌದಾ
ಹ್ಮ್ ಆ ಕಡಿನಿಂದ ಮುಳಬ ಹೌದು ಅಲ್ಲಿ ಅನ್ನಪ್ರಸನ್ನ ಡೈಲಿ ಮಾಡ್ತಾರ ದಿನ ದಿನ ಇರ್ತಾರ ಡೊನೇಟ್ಸ್ ಮಾಡ್ತಾರ ಅನ್ನದಾನ ಜಾಸ್ತಿ ಇರ್ತವ ಅಲ್ಲಿ ಮಜ್ಜಿಗೆ ಕೊಡ್ತಾರ
ಇವಾಗ ನಾವು ಅಲ್ಲಿಗ್ ಹೋಗ್ತೀವಲ್ಲ ಮತ್ತೆ ನಮ್ಗ್ ರೂಮ್ ಫೆ ಅವೆಲ್ಲ ಹೆಂಗೆ
ರೂಮ್ ಬೇಕಾದ್ರೆ ಅಡ್ವಾನ್ಸ್ ಅವ್ರ್ದೆ ರೂಮ್ ಲಾಕರ್ಸ್ ಅಂದ್ರೆ ಇರ್ತವ
ಹ್ಮ್
ಅಲ್ಲಿಗ್ ಹೋಗಿದೆ ರೂಮ್ ಕೌಂಟಸ್ ಅಂತ ಇರ್ತಾವ ಅಲ್ಲಿಗ್ ಹೋಗಿ ನಾವು ವೇಟ್ ಮಾಡ್ಬೇಕ ಲೈನ್ಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಇರ್ಬೇಕು ಆಮೇಲೆ ಅವ್ರೂಮ್ ಕೊಡ್ತಾರ ಬಟ್ ನಾವ್ ವೇಟ್ ಮಾಡಿದ್ರೆ ಮಾತ್ರ ರೂಮ್ ಕೊಡ್ತಾರ ಅವರು ಬಟ್ ರೂಮ್ಸ್ ಇಂದ ಚಲೋ ಇರ್ತವ
ಹಾ ಅದೇ
ಹ್ಮ್
ಎಲ್ಲಾ ಚೆನ್ನಾಗಿರ್ತೈತೆ ಅಲ್ಲಿ
ನಾವ್ ರೂಮ್ಏನ್ ತಗೊಂಡಿಲ್ಲ ನಾವ್ ಲ್ಲಾಕರ್ಸ್ ಅವ ಆಗ್ರ ಮಲಗಿದೀವು ಬೇಕು ಜನಗಳಲ್ಲ ಅಲ್ಲೇ ಮಲ್ಕೊಂಡಿದ್ರ ಅ್ರ ಶ್ರೀನಿವಾಸ್ ಕಾಂಪ್ಲೆಕ್ಸ್ ಸೋ ಮ್ ಹೋದು ರಾಕರ್ಸ್ರ್ತರ ಸಾ ಮಾಡ್ಬಹುದು ಮತ್ತೆ ಎಾ ವಾಶ್ರೂಮ್ಸ್ ಎಲ್ಲ ಐತುಚೆ ಆಗಿ ತವಲ್ಲೆಲ್ಲ
ಹೌದಾ
ಹ್ಮ್ ಅಲ್ಲೆಲ್ಲ ಚೆನ್ನಾಗಿದೆ ಅದಕ್ಕೆ ನಾವ್ ಏನ್ ರೂಮ್ ತಗೊಂಡಿಲ್ಲ ಅಲ್ಲೇ ನೈಟ್ ಎಲ್ಲ ಅಲ್ಲೇ ಜಾಗರ ಮಾಡಿ ಮತ್ತೆ ಮುಂಜಾನೆ ಎದ್ದು ಸ ಸಾನ ಗಿನ ಮಾಡ್ಕೊಂಡು ಹ ತಿಂಡಿ ತಿನ್ಕೊಂಡು ಲೈನ್ನಲ್ಲಿ ಕ್ಯೂ ಲೈನ್ ಹೋಗಿದ್ವಿ ಟಿಕೆಟ್ಸ್ ತಗೊಳ್ಳಕ ನಾವು ಹೋಗಿದ್ದ್ ಫ್ರೀ ದರ್ಶನಗ ಅಡ್ವಾನ್ಸ್ ಬುಕಿಂಗ್ ಮಾಡಿಲ್ಲ ಹ್ಮ್ ಒಮ್ಮ ನಾವು ಸುಟ್ಟಿ ಕೊಟ್ಟವಾಗ ಅಷ್ಟೇ ಹೋಗ್ತಿವಲ್ಲಾ
ಮೊನ್ನೆ ನ್ಯೂಸ್ ಬಂದಿತ್ತು ಫುಲ್ಲು ರಶ್ ಐತಂತ ಫುಲ್ಲ್ ತಿರುಪತಿ
ಫುಲ್ ರಶ್ ಇದೆ ಈಗ ನಾವು ಹೋಗುವಾಗ ಏನ್ ರಶ್ ಇಲ್ಲ ಮೂರ್ ತಾಸ್ನಲ್ಲಿ ಹೋಗಿ ಬಂದ್ಬಿಟ್ಟಿವಿ ಟಿಕೆಟ್ಗಷ್ಟೆ ನಾಕ ಕಸ್ ಬಂತು ಬಟ್ ಟಿಕೆಟ್ ತಗೊಂಡಷ್ಟ್ ಲ ಬೆಟ್ಟ ಎರ್ತ್ತಿದ್ ಮೇಲೆ ಅವ್ರು ಹನ್ನೆರಡು ಗಂಟೆಗೆ ಬಿಡ್ತಾರ ಆಗ ಆಗ್ನ್ ಹನ್ನೆರಡ್ನಿಂದ ನಮ್ ಮೂ ಸ್ನಲ್ಲ ದರ್ಶನ ಸಿಕ್ತು ನಮೀಗ ಶಡ್ನ ಹಾಕಿ ಹಾಕಿಲ್ಲ ಏನ್ ಹಾಕಿಲ್ಲ ಹಂಗೆ ಲೈನ ಕ್ಯೂ ನಿತ್ಕೊತಾ ಹೋಗ್ಬೇಕ ಅಷ್ಟೆ ಓಡಾಡೋ್ರು ನಿಂತ್ಕೊಳ್ಳಕ್ ಇಲ್ಲ ಓಡಾಡೋದು ಅಷ್ಟೇ
ಹೌದಾ
ನೀವ ಒಂದ್ಸತಿ ಹೋಗ್ ಬನ್ಿ
ಹಾ ಹೋಗ್ತೇವಿ
ಸರಿ ಇರ್ರಿ ಯಾವಾಗಾದ್ರೂ ಬೇಜಾರಾದ್ಮೇಲೆ ಕೋಲಸ್್ತೇನಿ
ಹಾ ಸರಿ
ಹ್ಮ್